ಹಾ
ಹಲೋ ಯಾರು
ಹ ನಮ ಆಂಜನೇಯ ಅಂತ
ದಿನ ಯಾವರು
ನಾ ನಮ್ದು ಬಿಜಾಪುರ್
ವಿಜಪುರ
ಹ
ಇಲ್ಲ ಅಣ್ಣ ಹಿಂಗೆ ನಿಮ ಫ್ರೆಂಡ್ ನಮ್ ದೋಸ್ತಿದ್ನು ಅದಕ್ಕೆ ನಿಮ್ ನಿಮ್ ತಮ್ಮ ನಿಮ್ ತಮ್ಮ ನಿಮ್ ತಮ್ಮ ಈಗ ಅಭಿಷೇಕ್ ನೋಡಿಲ್ಲ
ಹ ಹ ಹ
ಅವನ್ ಫ್ರೆಂಡ್ ನಾನು
ಹ ಹ ಹ
ಹಾ ಇಲ್ಲಿ ನೀ ಆಟಲ್ದಾಗ ಇದ್ದರಾ ಅಣ್ಣ ನೇನ ಪರಿಚಯ ಏನ
ಹಾ ಹಾ ನೋಡಿದ್ದೆ ಒಂದ್ಸಾರಿ
ಹಾ ಅದಕ್ಕೆ ಹಿಂಗ ನಮ್ ನಮ್ಮ ಏನ ಮನೇಲಿ ನಾನ ಈ ಕಡೆನ ಹೊರಾಗ ಹೋಗನಾನ
ಹಾ ಹೊರಗ ಹೋಗಿದ್ ಹೇಳಪ್ಪಾ ಏನಿತ್ತ ಹೇಳ
ಏನಿಲ್ಲ ಮತ್ತತ್ ನಿಮ್ದೆ ಹೇಳ್ಬೇಕಕ್ ಏನ್ ಕೆಲ್ಸ ಹೆಂಗ್ ನಡ್ತ ಮ ಊರ ಹೆಗದ ಮಳೆ ಅದು ಏ
ನಿಮ್ ಹುಡುಗರು ಏನ್ ಮಾಡಕೈತವ ಬಾ ಜೊತಿಗದುವ
ಎಲ್ಲಾರ್ಗ ಇಲ್ಲಿ ತುಂಬಾ ಬಂದಿವವಲ್ಲ ಇಲ್ಲಿ ದೇವಸ್ಥಾನ ನೋಡ್ಕೊಂಡ ಹಕ ಇಲ್ಲಿಗೆ ಟ್ರೈನ್ ಆದ ಈಗ ಕುಂತೀ ನೋಡಿ ಇಲ್ಲೇ ಸೇಶನ್ದಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ್ರೇನ್ ಬಂದಲನು ಹ್ಮ್ ಹ್ಮ್ ಹ್ಮ್
ಅ ಕಡೆ ಅವನ ಊರ್ ಕಡಿಗಂಗದ ಮಳೆ
ಕ ಮಳ ಇಲ್ಲಪ್ಪ ನೀವೇ ತರ ಹೋಗ ಮಳೆ ಕಳಾಶಿಂದ
ಏ ಇಲ್ಲಿ ಚಂತೆಕ್ ಮಳೆ ಇಲ್ಲಿ ಟೈಮ್
ಅದೇ ನೀವ ಎಲ್ಲಕ್ಷನ್ ತರ್ಬೇಕ ಕಡೆೇಶನ ಈ ಕಡೆ
ಎ ತರ್ತಪ ಈ ತರದ ಮಳೆ ಏನ್ ಬೇಕಾಗಿಲ್ಲ ನಮ್ ಕಡಗ ಕಡೆ ಸ್ವಲ್ಪ ಬಂದ ಸಾಕ
ಈ ತರ ಮಳಿ ಬೇಕನನ್ಯಾ
ಹ ಹಾ ಈ ತರ ಮಳೆ ಬಂದ್ರೆ ಆಯ್ತು ಊರ್ ತುಂಬಾ ನೀರ್ ನಿ ಸೋತ ನಮ್ಮ ಬಿ
ಹಾ
ಗಾಡಿ ಕಡೆ ಮಾಡ ಇಲ್ಲ ನಾವು ಆರ್ಸ ಬಂದಿದ್ದೀವಿ ಎಲ್ಲಸ ನೋಡ್ಕೊಂಡ ಹೋದವಿ ಈ ವರ್ಷ ಇವರು ಬಂದ್ರ ಏನ ಅದು ನಾಲ ಅದು ಒಂದ್ ದೊಡ್ಡ ನೋಡಿಗೆ ಇಂದ ಆಯ್ತ ಅಂದ ನೋಡ್ಯ್ರ ನೋಡ್ ಮತ್ತ ಈ ಕಡೆ ಯಾವ ನೋಡಲ್ಲ ಮುಂಬೈ ಅತ್ರಿ
ಹ್ಮ್ ಈ ಸಾರಿ ಎಕಡೆ ಹೋಗಲ್ಲಾನ
ಮಲಂಗ್ ಬಾಬಾ ಅದೊಂದು ಒಂದು ಅದೊಂದು ಆಯ್ತು ಗುಡ್ಡ ಅದನ್ನು ಮಳೆ ಮಳೆಗೆ ಇರಿ ಗಡ್ ಂತಾನ
ಹ್ಮ್
ನಿಮ್ಮ ಇವರು ಬಂದ್ರ ನೋಡಿಮ ರೋಹಿತ್ ಇವ್ರ ಏನೇನ ಟಿ ಶರ್ಟ್ ಹಂಗಿ ಏನೇನ ಹೋಗ್ಕೊಂಡ್ ಬಂದ್ರಿ ನೀ ಹಾ ಯ ಬಾಲ ದೋರಾನ
ಭಾಳ ದೂರತಾನೇ ಹ್ಮ್ ಹ್ಮ್ ಹ್ಮ್್ಮ್ ಅಂದ್ರೆ ಈ ಸಾರ್ ಏನ್ ಓದದ ಇದಾಗಿಲ್ಲಪ್ಪಾ ನೀವು
ಊಕಿದ್ದ
ಓದೋದ ಇದಂಗಿಲ್ಲ ಜಾಸ್ತಿ ತಿರುಗಾಡ್ದಕ ಆಗಲಿ ಸಾರಿ ಸುಮ್ಮನೆ ಅಲ್ಲಿ ದೇರ್ಲೆೋದು ಡರೆಕ್ಟ್ ಇ ಕಡೆ ತಿರುಗಿದಂಗ
ಹಾ ಮಾಡಿ ಜಗ್ಗೆ ಮಾಡಿ ನಾವು ಅಲ್ಲಿ ಅದ ಆಲ್ಲಿ ಇದ್ರಾಗ ಅಲ್ಲಿ ಮ್ಯಾಲ ಕಲ್ಯಾಣದಾಗ ಅಷ್ಟೇ ಮಳೆ ಬರಕತ್ಂತ ಮಾಡ್ತೀವಿ
ಹ್ಮ್
ಆಯ್ತ ಅಲ್ಲಿ ನಂತರ ಅವತ್ ರಾತ್ರಿ ಹಬ್ಬಾಪೇಟ್ಟೆ ಗುಡ್ಡ ಮಳೆ ಮಳೆ ತೋಸಂಡೆಬಿದ್ವಿ ಆಮೇಲೆ ಅದಾದ್ಮೇಲೆ ಇಲ್ಲಿ ಮುಂಬೈದಾಗ ಮಳೆ ನಿಂತ ನಿಂತತ್ತಪ್ಪ ಅಂದ್ರ ಇ ಎಲ್ಲ ನೋಡ್ರಿಯ್ತ ಅಂದ್ರ ಇದ್ದೇ ನ ಹಂಂಗಗೆ ಉಡಕತ್ ಮಳೆ
ಹಾ
ಹ ಸತರ ನೋಡಲ್ಲ ಹಾ ಹ ತಗೊಂಡಿ ಟಿ-ಶರ್ಟ್ ಹಾ ಇವಕ್ಷಿಗೆ ಮೂರ್ ದನ ಐತಿ ಅಂದ ನೋಡಿ ಜನಂದ ಒಂದ್ ಐವತ್ತವಿ ನ ಐವತ್ತು ಒಳಗೆ ಅಷ್ಟೆ ಒಂದ್ ನಲ್ವತ್ತೆಂಟು
ಹ್ಮ್ ಹ್ಮ್ ಹ್ಮ್ ಹ್ಮ್
ಇ ಅತ್ತ ಆಯಚ ಮೂ
ಎಲ್ಲ ನೀವು ಹೋಗಿರಲ್ಲ
ಹಾ
ಹೋಗಲ್ಲ ಹೋಗಲ್ಲ ಅಂತ ಎಸನ್ ಸೊಲನೇ ಹೋಗಿರಿ
ಬಂದರೆ ಎಲ್ಲ ಬಂದಾರ ಇವರ್ ಹಂಗೆ ಜಾಸ್ತಿ ಜನ ಬರ್ದರ್ದಾರ ಬಂದಾರ ಪ್ಲೇಸ್ಗಳು ನೋಡಿಲ್ಲ ಮಳೆ ಉಂಟದ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮತ್ತೆ ಹೆಂಗ ಕಡೆ ಊರ್ ಕಡೆಗಲ್ಲ ಹಂಗ ಕೆಲ್ಸ
ನಮ್ ಮದೇನ ಹಂಗೆ ಅಂತ ಏನ್ ಕೆಲ್ಸ ಇಲ್ಲ ನೀವೇ ಹೇಳ್ಬೇಕಕ್ ಎಲ್ಲಾ ನೀವೇ ಊರ್ತಿೀರಿ ಊರು ತಿರ್ಗಡಾಕತಾಯಿ ರಿ
ಊರ್ ಊರ್ ತಿರಿಯಾಡಕೈತಿ ಬಿಡ ಊರಿಗೆ ಬರ್ತೇವಲ್ಲ ಯಾವತ್ತನ ಒಂದ್ ಜನ
ವರ್ತ ವರ್ತ್ತ ವರ ಬರ್ತರ ನೀನ ಳ ಬಕಿ ಅವಊ್ರಗ್ ಬರ್ತರಿ ಅಂದ್ರ ನೀವ್ ಹೇಳ್ಬೇಕು ಈಗ ನಿಮಗುದೇ ಜೋರ್ ಇರ್ತದ ಹ್ಮ್ ಮುಂದ್ ಏನ್ ಮಾಡ್ರ ಅಪ್ಲಿಕೇಶನ್ ಹಾಕಿದ್ರೆ
ಅಪ್ಲಿಕೇಶನ್ ಹಾಕ್ಬೇಕಕ್ ಬಂದಗ
ಎಕ್ಸಾಮ್ ಡೇಟ್ ಇದು ಅಪ್ಲಿಕೇಶನ್ ಡೇಟ್ ಮುಗ್ದ್ತವ
ಹೌದಾ
ಹಾ ಇನ್ನೊಂದ್ ಎರಡ್ ಮೂರ್ ದಿನ ಆದದ ಮತ್ ಗ ಎಕ್ಸ್ಟೆಂಡ್ ಮಾಡ್ಸ ಅಂದ್ರರು ಮುಂದಕ್ಕೆ ಹಾಕಸಲ್ಲಂದು ಅರ್ಜಿ ಕೊಟ್ರ ಅಂತ ಅಲ್ಲಿ ಏನ ಸರ್ವರ್ ಈಗಿಲ್ಲಾ ಸರ್ವರ್ ಬ್ಯುಸಿ ಬಂದ ಆಲ್ಮೋಸ್ಟ್ ಚುಡ್ರಿ ಯಾವ ಹಾಕಿಲ್ಲ ಮುಂದಕ್ಾಕ್ರಿ ಅಂತ ಪೋಸ್ಟ್ೋನ್ ಮಾಡ್ರಿ ಅಂತ ಇದ್ ಮಾಡ್ರಿ ಅಂತ
ಹೌದೌದು
ಪೋಸ್ಟ್ಪೋನ್ ಮಾಡಿದ್ರ ಅಂದ್ರ ಆಯ್ತು ಇಲ್ಲಾಂದ್ರೆ ಅದುದ ಅದ ನೋಡ್ಗಷ್ಟನ್ ಬೇರೆ ಅವನ ಇದ್ವ ನಾಗ ಹಾ
ಹಾ
ಕೂಡ ಕೂಡ್ರ ಬರರಿ ಅಂದ್ರೆ ನಾಳೆ ಬೆಳಿಗ್ಗೆ ಇರ್ತೀರಿ ಹಂಗ ಹೋಗಿರ್ತರಿ ನೋಡ್ಕೇಡಿ
ಹಾ ನಾಳೆ ನಾಳೆಗೆ ಅದು ಮುಂಜೆಾನ ಎಷ್ಟ ಒಂಬತ್ ಗಂಟೆಗೆ ಕರ್ತ ಹತ್ತು ಗಂಟೆೆಗೆ ಕರ್ತೀವೆ ವಾಡ್ಯಾಗ ಮತ್ತ ವಡ ದೇಶದ ಕಡ ೇಟ್ ಆತ್ ಚಲ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ
ವಿಷಪ್ಪ ಮತ್ತ ಕ
ಹಾ
ಏನು
ಈಡೆ ಸಂಜ ಪಟ್ರ ಕಲ್ಲಿ ಕಡೆ ಹೋಗಿ ತೋಗಂಬಂದಾರ
ಹ್ಮ
ಕೊಟ್ರ ಆಯ್ಗ ಸಂಗಾ ತಿಿನಲ್ಲ ಹಂಗ
ಹ್ಮ ಹ ತಿನ್ನಲ್ಲ ನೀನು
ನಮ್ಮಪ್ಪಾ
ಹ್ಮ್
ಹಾ ತಿಿನಾಲ
ನಿಮ್ ಹುಡುಗ ಅದಿ ಅವ್ರ ಏನ್ ಮಾಡಗತಾರ ನಿಮ್ ಹುಡುಗ್ರೆ
ಯಾರು ನೋಡ ಒಳ್ಳೆ ಏನ್ ಮಾತಾಡ್ತ್ರರಿ
ಏನ್ ಮಾಡಿದ್ರಿ ಏನ್ ಸುದ್ದಿ ಸ್ಟೇಟಸ್ ಇಲ್ಲ ಏನಿಲ್ಲ
ಹಲೋ
ಹಲೋ
ನಮ್ಮ ಕಿವಿಗ ಇಡಿಬೇಡ ಕಟ ಹಲೋ ಹಲೋ ಅಯ್ಯ ಕೆಳ್ತದ
ಹಾ ಕೇಳ್ತದಪ್ಪಾ
ಎಷ್ಟ ಸೇಮ್ ಆಗ್ಯವ
ಅಲೋ ಇದು
ಹ ಮಳಿಯ
ಹಾ
ಮಳಿ ಜಗ್ಗೆ ಆದ ಇ ಕಡಿ ಅಕಡಿ
ಯ್ಯಾ ಮಳಿಲ್ಲ ಪೀಳಿಯಲ್ಲ ನೀವೇ ತರಬೇಕ ಅಕಡಿಯಿಂದ ಮಳಿ
ಏ ನಾವ ಇಕಡಿ ಬಂದಲಾಸಿ ಕಟ್ಟಿಲ್ಲ ಮಳಿ ಈಕಡಿ ಬಂದಲ್ಲಾಸಿ ಮುಂಜಳಿಡಧ ಅಂಗ್ಯ ಸುರಿತದ ಮುಂಜಳಿಡದ
ಹ್ಮ್
ತ್ತನ್ನು ಕಟ್ಟಿಲ್ಲ ನೋಡ
ಹಂಗಂದ್ರ ಆಯ್ತಪ್ಪಾ ನೀವೇನ್ ಪ್ಲೇಸ್ ನೋಡಿದಂಗ ಆಗಿಲ್ಲ ಜಾಸ್ತಿ
ಏನ್ ನೋಡಿಲ್ಲ ಅಲ್ಲಿ ಹೋಗಿ ಬಂದಿವಿ ಸೀದ ಸ್ಟೇಷನ್ ಮುಂಜೆ ಮಧ್ಯಾಹ್ನ ಎರಡು ಗಂಟೆಕ್ ಬಂದಿ ಇಲ್ಲಿ ಸ್ಟೇಷನ್ ಕ ಅವಾಗ್ಲಾಸ ಹೊರಗೆ ಹೋಗಿಲ್ಲ ನೋಡಿಲ್
ಹಾ
ಅವಾಗ್ಲಾಸಿ ಹೋರಗೆ ಹೋಗಿಲ್ಲ ಹ ಹ ಸೇಷ್ಟನ ಏನ್ ನೋಡಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜ ಸೇಷ್ಟನ ಛತ್ರಪತಿ ಶಿವಾಜಿ
ಹ್ಮ್
ಸ್ಟೇಷನ್ ಹೆಸರ
ಬಟ್ಟಿಗಿಟ್ಟಿ ತಗೊಂಡ್ರಿ ಇಲ್ಲ
ಹಾ ಆಗ್ಯಾವ ಬುಕ್ ಆಗ್ಯಾವ
ಅಲ್ಲ ಬಟ್ಟಿ ಬಟ್ಟಿ
ಬಟ್ಟಿ ಹಾ ತೊಂಡಿವಿ
ಹ್ಮ ಬಟ್ಟಿ ತಗೊಂಡ ಅದೇ ಹೇಳ್ದ ಹೇಳಕತಿದ ನಿಮ ಸುದೀಪ ಬಟ್ಟಿ ತಗೊಂಡ್ರ ಅಂತ
ಹಾ ತೋರಿ ತೋರಿ ಚಲೋ ತೋರಿ ಅಲ್ಲಿ ಏನ ಸಸ್ತದಾಗೆ ಬೂಳತಾವ ಅಂತ ಎಲ್ಲ
ಎರಡನೂರೂಪಾಯಿ ಕೊಂದ ಟಿ ಶರ್ಟ್ ನಾ ಈ ಇದ ಮನ್ನೆ ಬರಗ ಈ ಕಡೆ ಬರ ಟ ಶರ್ಟ್ ಹಾಕೊಂಡ್ರ ಆಐತ ಟ್ರೈನ್ ರೂಪಾಯಿ ಕೂಟ್ಟ ತೂಂಬ ಬಂದಿವಿ ಎರಡ ನೂರೂಪಾಯಿ ಇಲ್ಲಿ
ಹಾ
ಬ್ಯಾಗ್ ಸಪಾರಿ ಬ್ಯಾಗ್ ಎಷ್ಟು ಅದ ಎರಡನೂರು ರೂಪಾಯಿ ದಿಡ್ನೂರು ರೂಪಾಯಿ
ಹ್ಮ ಇಲ್ಲಿ ಅದೇ ರ ಎಷ್ಟ ಇರತದ ರೇಟ್ ಗೊತ್ತ ಇಲ್ಲಿ
ಅದೇ ಸಫರಿಗೆ ಐದನೂರ್ ಆರ್ನೂರ ಅಂತ ಸಣ್ಣ ಬ್ಯಾಗಿಗೆ ದೊಡ್ಡ ಬ್ಯಾಗಿಗ ಆದ್ರ ಹದಿನೈದುನೂರ ಎರಡ್ ಸಾವಿರ
ಹ್ಮ್ ಹ್ಮ್ ಅಲ್ಲಿ ದೊಡ್ಡ ಬ್ಯಾಗಿಗಾದೆನ ಅಷ್ಟ ಅಮೌಂಟ
ಸಣ್ಣ ಬ್ಯಾಗ್ ದಿಡ್ನೂರು ರೂಪಾಯಿ ಕೊಟ್ಟತೊಂಡ್ರ
ಚೊಲೋ ಆಯ್ತಲ್ಲ ಅಂದ್ರ
ಹಾ
ಬಳಿ ಬಂದಿಲ್ಲ ಅವತ್ ಆತ ಚಲೊಗಾಗಿದೆ ಅಲ್ಲ
ಇಲ್ಲವೋ ಮಳೆ ಅಂತಪರಿ ಮಳಿನೇ ಆಗಿಲ್ಲ
ಮಳಿ ಮಳಿ ಆಗಿಲ್ಲ ಅಂತ ಪರಿ ಮಳಿ ಆಗಿಲ್ಲಾ ಅಂತ ಪರಿ
ಹಲೋ
ಹಲೋ
ಹಲೋ
ಕೇಳ್ದೆಲ್ಲ
ಅದನ ನೋಡ ಸಾಧ್ಯ
ಹಗೆ ಕೇಳತೇನೆ ಅವಾ ನೀ ಅಪ್ಲಿಕೇಶನ್ ಹಾಕಿದಲಪ್ಪಾ
ಇಕಡೆ ಬಂದನಿಲ್ಲಿ
ನಾ ಈಕಡೆ ಬಂದ ಟೈಮ್ ಡೇಟ್ಲ ಲೇ ಮುಗಿತದ ಹೆಂಗ್ ಮಾಡ್ತರಿ ಮುಗಿತಂದ್ರ ಮೂರನೇ ತಾರೀಖ ನ ಆಗ್ಲಿ ಲಾಸ್ಟ್ ಡೇಟ್
ಇವತ್ತ ಎಷ್ಟು ಅದ ಇವತ್ ಮೂವತ್ತಾ
ಹ್ಮ
ಅವ್ನ್ ಬೆಲಿ ಇಟ್ಟ ಒಂದು ವಾರ ಆಯ್ತು ಡಾಕ್ಯುಮೆಂಟ್ಸ್ ಅವ್ ಬಲೆ ಅವ
ಹಲೋ
ಹ್ಮ ಅಲ್ಲೇ ಆವಾ
ಹ್ಮ್ ಆಕ್ಸರಿ ಬಾ ಇನ್ನ ಟೈಮ್ ಮುಂದಕ್ ಹಾಕ್ತಾರ ಅನ್ನಾಕತಾರ ಡೇಟ್ ನೋಡು ನೋಟಿಕೇಶನ್ ಡೇಟ್ ಮುಂದಕ್ಕ ಹಿಂದಕ್ಕ ಆಗ್ತೀನಿ ಹಂಗ ಹಿಂಗಂದ್ರೆ ಅಂದ್ರೆ ಬರೀ
ಅಂಡ್ ನೆಟ್ವರ್ಕ್ ಯಾಕೆ ಬರೋಂತ ಶುರುವಾದಾಗ ಒಟ್ಟೆ ನೆಟ್ವರ್ಕ್ ಇಲ್ಲಾ
ಮತ್ತ ಅವ ಬೇರೆ ಕಡೆಗೆ ಹಾಕುಮನ ನಡಿತ್
ಆ
ಬ್ಯಾರೆ ಕಡೆಗೆ ಹಾಕುಮ್ಮನ
ಬ್ಯಾರೆ ಕಡೆಗೆಂದ ಯಾರು ಅದು ಈಗ ಸರ್ವರ್ ಪ್ರಾಬ್ಲಮ್ ಇದ್ದ ಸಲಂದ ಮುಂದಕ ಹಾಕ್ಲಕ್ತಾರೆ ಡೇಟ್ ಅಪ್ಲಿಕೇಶನ್ ಒಂದೆರಡು ದಿನ
ಹ ಹಾ
ನೋಡ್ರ ಅಲ್ಲಿ ಆಗ್ಲಿಲ್ಲ ಅಂದ್ರ ಮತ್ ಬರೆ ಕಡೆಗ್ ಶಾಪುರಲ್ಲ ಎಲ್ಲ ಕೇಳಿ ಹಾಕ್ರಿ ಮತ್ ನೋಡಿ
ಹ್ಮ್ ಲೇಟಾಗಿ ಆಕ್ರಿ ಸ್ವಲ್ಪ ಸಂಜೆ ಕಡೆ ಹೋಗಿ ಹಾಕ ಕಡೆ ಹೋಗ್ರಿ ಸಂಜೆ ಕಡೆ ಹೋಗಿ ಕೆಷಿಂದ ಹಾಕ್ರಿ ಹಂಗ
ಹಾ
ಸಂಜೆ ಕಡೆ ಹೋಗಿ ಹಾಕ್ರಿ ಅದ್ಯಾ ಸಂಜೆ ಕಡೆ ಹೋಗ್ರಿ ಸಂಜೆ ಕ ಹೇಳ್ರಿ ಹೇಳ್ ಕಿಸ್ಸಿಂದ ಹಾಕ್ರಿ ಅವಂದು ಸುದ್ಯಾನ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಾನ ಅಂತಿಲ್ಲ
ಸರೀ ಡಾಕ್ಯುಮೆಂಟ್ಸ್ ಕೊಟ್ಟೇನ್ ಇಲ್ಲ ಅಪ್ಲಿಕೇಶನ್ ಹಾಕಕ ಅಪ್ಲಿಕೇಶನ್ ಹಾಕ ಡಾಕುಮೆಂಟ್ಸ್ ಕೊಟ್ಟನ್ ಅಪ್ಲಿಕೇಶನ್ ಅದಾಕೆ ಪಿ ಸಿ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್
ಹೂ ಹೋಗ್ರಿ ಹೋಗ್ರಿ ಕೆಸಿಂದ ನೆನಪಿಲೇ
ಬಾವ ರೋಯಾ
ಹ್ಮ
ಹ ಅವ್ರ ಇವ್ರ ಜೊತೆ ಕಲ್ತಾನತ ರುದ್ರಣ್ರ ಜೊತೆ
ಹ್ಮ್ ಹಾ ಹಾ್ ಹ್ಮ್
ಎ
ಹಾ ಹ ನೋಡಿದೆ ನೋಡಿದೆ ಸ್ಟೇಟಸ್ ಇಟ್ಟಿದ್ದ ಸದೆ ಏನ್ ಇಟ್ಟಿಲ್ಲ ಸ್ಟೇಟಸ್.
ಹ್ಮ ನನ್ಸಿದೆ ಇಟ್ಟಿದೆ ಇಟ್ಟ ನ ಅನ್ಸಿದೆ
ಸಧ ಇಟ್ಟಿಲ್ಲ ಇವಾಗ ರೋಹಿ ಇಟ್ಟಿದ್ದ ರುದ್ರಮಮ ಮನುಷ್ಯ ಶಕ್ಷಣ್ದ ಮತ್ತ ಇವರು ಯಾರು ಇಟ್ಟಿದ
ಹಾಂ
ಹ್ಮ್
ಅಲೋ ಇಲ್ಲಿ ಬ್ಯಾಗ ತೋಕತ್ತಾರ ಆಮೇಲೆ ಕಾಲ್ ಮಾಡ್ಮ
ಹಾ ಆಯ್ತು ಸರಿ ಸರಿ